ಕೇಳಸ್ತದೆ ಸೌಂಡು
ಹಾ ಕೇಳಸ್ತಿದೆ ಹೇಳಿ
ಹ್ಮ್
ಏನ್ ಮಾಡ್ತಿದೀರ
ಏನು ಇಲ್ಲ ಇಲ್ಲಿ ಹೌದಾ ಇಲ್ಲಿ ಊಟ ಆಯ್ತು ನಮ್ದು ಜಸ್ಟ್ ಈಗ ವಾಕ್ ಮಾಡ್ತಿದ್ದೀವಿ
ಏನ್ ಸ್ಟೂಡೆಂಟಾ ನೀವು
ಹೌದು ಸ್ಟೂಡೆಂಟ್ ನಾವ ಮತ್ತೆ ನೀವು ಇದಲ್ಲ ನಿಮ್ದು ರಾಯಚೂರಲ್ವಾ
ಹಾ ರಾಯಚೂರ್ ನಂದು
ಹಾ ಹಾ ಹಾ ಅದೆಲ್ಲಾ ಲ್ಯಾಂಗ್ವೇಜ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತಲ್ಲ ಇಲ್ಲಿ ಉತ್ತರ ಕರ್ನಾಟಕ ಟೈಪ್
ಹಾ ಉತ್ತರ ಕರ್ನಾಟಕ ಟೈಪ್ ಇರುತ್ತೆ ಮಾತಾಡ್ಲಾ ಹಗೆ
ಹಾ ಮಾತಾಡ ನಂಗ ಬರುತ್ ಸ್ವಲ್ಪ ಸ್ವಲ್ಪ ಹೌದು ರೈಚೂರಲ್ಲಿ ಏನ್ ಫೇಮಸ್
ಏನ್ ಸಮಸ್ಯ
ಅಂದ್ರೆ ಈ ಟೈಪ್ ಏನಾದ್ರು ಊಟ ಟೈಪ್
ಊಟ ಏನಿಲ್ಲ ರೀ ಫೇಮಸ್ ಅಂದ್ರ ಬಿಸಿಲ್ ನೋಡಪ್ಪ
ಹೌದಾ ಬಿಸಿಲಿ ನ ನಾಡು ಬಿಸಿಲಿ ನ ನಾಡು ಹಾ ನ ಕೇಳಿದ್ದೆ ನಾನು ಹಾ ಹಾ ಹೌದೌದು
ಮಂತ್ರಾಲಯ ಒ ಸ್ವಲ್ಪಿಂದ ರಾಯಚೂರ್ ಫೇಮಸ್ ಐತೆ ಅಷ್ಟ
ಹಾ ಹಾ ಹಾ
ನವೋದಯ ಕಾಲಜಐತಿ ಹ ಅದು ಫೇಮಸ್ ಐತೆ ಇಲ್ಲಿ ಅಂದ್ರೆ ದೊಡ್ಡ ಕಾಲೇಜ್ ಅದು ರಾಯಚೂರ್ಗೆ
ಹಾ ಹಾ ಹಾ
ಹಂಗೆ ಈ ಕಡೆ ಸೈಡ್ ಬಂದ್ರ ಅದ
ಹ್ಮ್ ಹ್ಮ್ ಹ್ಮ್ ಹ್ಮ
ಗೊತ್ತಾ ಶಕ್ತಿನಗರ ಅಂದ್ರೆ ಕರೆಂಟ್ ಉತ್ಪಾದನೆ ಆಗತ್ತಲ್ವಾ ಗೊತ್ತಾ
ಹೌದೌದು ಕೇಳಿದ್ದೇನೆಿ
ಕರ್ನಾಟಕ ರಾಜ್ಯಕ್ಕೆ ನಮ ರ ಜಿಲ್ಲೆಲ್ಲ ಚಿಂದ ಹೋಗುತ್ತ ಕರೆಂಟರು
ಹ ಹ ಹ ಹ ಹೌದೌದ ಹೌದು
ನಿಮ್ದ ಅವರು
ನಮ್ದಲ್ಲಿ ಗುಲ್ಬರ್ಗ ಇರೋ ಗುಲ್ಬರ್ಗ ಊರು ಆದ್ರೆ ಬೆಂ್ಗಳೂರಲ್ಲಿ ಇರೋದು
ನಿಮ್ ಗುಲ್ಬರ್ಗ ಅಲ್ಲಿ ಶರಣಬಸಪ್ಪ ಅಂತ ಫೇಮಸ್ ಅಲ್ಲ
ಹೌದೌದು ಫುಲ್ ಫೇಮಸ್ ಎಲ್ಲ ಹದ್ರು ನಿಮ್ಮ ಉದ್ಗಿರಲ್ಲಿ ಕೂಡ ಸಿಗುತ್ತೆ ಶರಣ್ಣಬವರೇಶ್ವವರ ಅಂತ ಸನ್ನೋಗ ಸನ ಆಗತ್ತಲ್ಲ ಯಾದಗಿರಿ
ಯಾರಿಗೆ ರಾಯಚೂರ್ ಲಶಿಂದ
ಹಾ
ಹ್ಮ ರಾಯಚೂರ್ಗಷನ್ ಸನಿಆಗತ್ತಾ
ಬಟ್ ಯಾದಿಗಿರಿ ಅಷ್ಟೊಂದ ಏನ ಇಲ್ವ ಅಲ್ವಾ
ಯತ್ಗಿರಾಗ ಏನಿಲ್ಲ ಡ್ಯಾಮ್ ಐತಿ
ಹ್ಮ್ ಒವಾಗ ಕೃಷ್ಣ ನದಿ
ಯಾಾದಗಿರಿನೂ ಅಷ್ಟೊಂದು ಡೆವಲಪ್
ಹೌದೌದ
ನಿಮ್ದು ಗುಲ್ಬರ್ಗ ಬಾಳ ಡೆವಲಪ್ ಐತಿ ನಿಮ್ದು
ಇದೇ ಆದ್ರೆ ಅಷ್ಟಕ್ಕಷ್ಟೇ ಯಾರೀತಿ ಅಂದ್ರೆ ಈಗ
ಪಟ್ಟಿ ಎಲ್ಲ ಮತ್ತೆ ಮಾಲ್ಗಳೆಲ್ಲಾ ಇದೆ ನಮ್ದ ಹತ್ರ ಐಯೋನಾಕ್ಸ್ ದೊಡ್ಡ ದೊಡ್ಡ ಮಾಲ್
ಆರ್ಚಿಡ್ ಮಾಲ್ ಇಐತ ಯ್ತಲ್ಲ ಅಲ್ಲಿ
ಹಾ ಹೌದು ಆರ್ಚಿಡ ಆರ್ಚಡ್ಲ್ಲಿ ಐನಾಕ್ಸ್ ಸಿನಿಮಾ ಅಂತ ಬರುತ್ತೆ
ಹ ಹಾ ಒಂದ್ಸಲ ಬಂದಿದ್ದೆ ಅಲ್ಲಿ
ಹೌದಾ
ಅಲ್ಲಿ ಒಳಗಡೆ ಗೇಮ್ಸ್ ಆಡಿದ್ದೆ
ಹಾ ಹಾ ಹಾ ಯಮ ಕಾರ್ ಸಿಮಲೆಟ್ರವ ಇಲ್ಲ ಇದು ವಿಜನ್ ಪ್ರೋನು
ಕಾರ ಕಾರ ಕಾರ
ಕಾರ್ ಸಿಮ್ ಸ್ಟೇರಿಂಗ್ ಇರುತ್ತೆ
ಅಂದ್ರ ಸ್ಟೇರಿಂಗ್ ಸ್ಟೇರಿಂಗ್ ಇರುತ್ತೆ
ಹಾ ಹಾ ಹೌದೌದು ಎಫನ್ ರೇಸಿಂಗಾ
ಹ ಹ ಹ ಅಂದ್ರ ಅಲ್ಲ ಒಂದ್ ಕಾರ್ಡ್ ಕೊಡ್ತಾರದು ಮೆಂಬರ್ಶಿಪ್ ತಗೋಕ
ಹಾ ಹಾ ಹಾ ಅರ್ಚಿಡ್ ಮಾಲ್ಗ
ಹಾ ಅರ್ಚಿಡ್ ಮಾಲ್
ಹ್ಮ್ ಹ್ಮ್ ಹೌದೌದು
ಹ ಅವ್ರೊಂದು ಕಾರ್ಡ್ ಕೊಡ್ತಾರೆ ಅದ್ರಲ್ಲಿ ಮುನ್ನೂರು ರೂಪಾಯಿ ರೀಚಾರ್ಜ್ ಮಾಡಸಬೇಕು ನಾವು
ಓ ಅಲ್ಲಯ ನೀವು ಮೇಲುಗಡೆ ಹೋಗಿದರ ಸೆಕೆಂಡ್ ಫ್ಲೋರ್ ಅಲ್ಲಿ ಹ ಅಲೆಲ್ಲ ಕ್ರಿಕೆಟ್ ಟರ್ಫ್ ಇದೆ
ಹಾ ಹಾ ಅಲ್ಲೇ ಅಲ್ಲೇ ಹ್ಮ್ ಅಂದ್ರೆ ನಮ್ ಫ್ರೆಂಡ್ ಇದ್ಲ ಅಲ್ಲಿ ಒಬ್ಬಕ್ಕಿ
ಹ್ಮ್ ಹ್ಮ್ ಹ್ಮ್
ಅವ್ರಿಂದ ಗೊತ್ತಲ್ಲ ಅಲ್ಲೆಲ್ಲಾ ತಿರುಗಾಡಿದೀವಿ ಅಂದ್ರೆ ಅಲ್ಲಿ ಗೋಬಿಮಂಚೂರಿ ಹಾ ಕಬಾಬಿಷ್ ಅಂತ ಎಂತ ಆಯ್ತೆ ಗೊತ್ತಾನು
ಹಾ ಹಾ ಅಲ್ಲೇ ಇರೋದು ಆರ್ಚಿಡ್
ಹಾ ಅಲ್ಲೇ ಇದೆ ಹಾ ಹಾ ಅಲ್ಲಿನೂ ಹೋಗಿದ್ದೀನಿ
ಹ್ಮ್
ಎಲ್ಲಾ ನಾನು ಅಷ್ಟು ಕಷ್ಟು ಸುಮ್ ಸ್ವಲ್ಪ ಸ್ವಲ್ಪ ತಿರ್ಗಾಡಿ ಬಂದಿನ ಅಲ್ಲಿ
ಹ್ಮ್
ಬಾ ಅಣ್ಣ ಮತ್ ಯಾವಾಗಾದ್ರು ಬಂದ್ರೆ ಮೀಟ್ ಆಗುಣಂತ
ಹಾ ನೀನು ಬಾ ರೈಚೂರಿಗೆ ಮೀಟ ಎಲ್ಲೆಲ್ಲಾ ತೋತೀನಿ ಶಕ್ತಿನಗರ ಅವೆಲ್ಲಾ
ಈಗ ಮತ್ರ ಮಂತ್ರಾಲಯಕ್ಕೆ ಹೆಂಗ್ ಬರ್ತಿವಂತ
ಹಾ ಅವಾಗ ಬಂದಾಗ ಕಾಲ್ ಮಾಡಿ ನಾನು ನಿಮ್ ಮೀಟ್ ಹಾಕ್ತೀನಿ
ಹೌದೆ ಓಕೆ ಕೆ
ಹ್ಮ
ಮತ್ತೆ ಏನರು ಅಷ್ಟೊಂದ ಯೂಸ್ ಮಾಡ್ತೀವಿ ಬಟ್ ಅಷ್ಟೊಂದು ಆಕ್ಟಿವ್ ಆಗಿ ಏನು ಇರೋದಲ್ಲ
ಹೌದಾ
ಆ
ಮತ್ತೆ ಗೇಮ್ಸ್
ಗೇಮ್ಸ್ ಅವಾಗವಾಗ ಆಡ್ತನಿ ಕಣೋ ಪ್ರಿ ಫೈರ್ ಆ ಟೈಪ್
ಹೌದಾ ನಾನು ಫ್ರೀ ಫೈರ್ ಆಡ್ತೀನಿ
ಇಲ್ಲಿ ನಮ್ಮ್ ಹತ್ರ ಬೆಂಗ್ಳೂರಲ್ಲಿ ಇದ್ದ ಇದ್ದು ಲ್ಯಾಂಗ್ವೇಜ್ ಇದಾಗಿದೆ ನಮಗೆ
ಎಲ್ಲಾ ಸೆಟ್ ಆಗಿ ಸೆಟ್ ಆಗೈತಿ
ಹಾ ಫಸ್ಟಿಗೆ ನಾನು ಬೆಂಗಳೂರ್ ಹತ್ರ ಫಸ್ಟ್ ವೀಕ್ ಫಸ್ಟ್ ವೀಕ್ ಹೇ ನನಗೆ ಫುಡ್ ಪಾಯಿಸನ್ ಆಗಿತ್ತು ನಿಮ್ಗೆ ಗೊತ್ತಲ್ವ ಊಟ ಯಾವತರ ಇರುತ್ತೆ ಸ್ವಲ್ಪ ಅಡ್ಜಸ್ಟ್ ಆಗಲ್ಲ ಮತ್ತೆ ಹೆಂಗ್ ಹಂಗಂದ್ರೆ ನಾ ಇರೋ ಊರೊಳಗಡೆ ದೊಡ್ಡ ದೊಡ್ಡ ಹೋಟೆಲ್ಗಳು
ಹಾ
ಹೋಗೋದೇ ಇಲ್ಲ ಏನಾರು ತಿನ್ನಕಂದ್ರೆ ಹಾ
ಫುಲ್ ರಿಚ್ ಅಂದೇ ಏನ್ ನೀನು
ಇಲ್ವೋ ಅಣ್ಣ ಅಲ್. ಇಲ್ಲೊ ಅಣ ಅಷ್ಟೊಂದನ ಇಲ್ಲ ಅಲ್ಲಿ ದೊಡ್ಡಪ್ಪ ಅಣ್ಣನ್ ಮನಿ ಇದೆ ನಮ್ಮೂರ ಹತ್ರ.
ಹಾ ನೀ ಎನ್ ಬೆಂಗ್ಳೂರಲ್ಲಿ ಏನ್ ಕಾಲೇಜ ಹೋಗ್ತಾ ಇರೋದು.
ಹಾ ಹೌದು ಕಾಲೇಜು.
ಯಾವ ಕಾಲೇಜು.
ಇದು ರಾಜಾ ರಾಜೆಶ್ವರಿ.
ಹಾ.
ಆಚಾರ್ಯ ಕಾಲೇಜ್ ಹಚ್ಬೇಕಲ್ಲ ಅಲ್ಲಿ ಫೇಮಸ್ ಐತಿ ಅದು.
ಆಚರ್ಯ.
ಹ್ಮ್ ಆಚಾರ್ಯ ರೇವಾ ಫೇಮಸ್ ಆಯ್ತಿ ಅವು.
ಡೊನೇಶನ್ ಹೆಚ್ಚಿಗಿ ಕೇಳಿದ್ರ.
ಹ್ಮ್ ಏನ್ ಸಿಇಟಿ ಮೇಲೆ ಹೋಗಿದ ನೀ.
ಇಲ್ಲ ಇಲ್ಲ ಇಲ್ಲ ಮ್ಯಾನೇಜ್ಮೆಂಟ್.
ಹ್ಮ್.
ಇಲ್ಲ ಎಷ್ಟು ಆಯ್ತಿ ಫೀಸ್ ರಾಜರಾಜೇಶ್ವರ ದಾಗ. ಹಲೋ. ಹಲೋ. ಹ್ಮ್ ಹ್ಮ್. ಹಲೋ. ಹಲೋ. ಹಲೋ